ಹಲೋ
ಹಲೋ
ಕೇಳತ್ತಲ್ಲ
ಕೇಳ
ಇವ ಮೊದಲಿಂದ ಮಾತಾಡ್ ಇಾಗ ಅದು ಓದಲ್ಲ ಹ್ಮ ಅದು ಓಡದ ಹಾಗ ಅ ವಾಪಸ್ ಮಾತದೆಲ್ಲಸ್
ಹ
ಅಲ್ಲ ಮೊನ್ನೆ ಊರ್ಗೋಗಿದ್ನಲ್ಲ ಉರ್ದಾಗ ಫಸ್ಟ್ ಮನ ಆಮೇಲೆ ಆಂಜುನತ್ರಿಗೋಗನ್ ಸ ಭಾರಿ ಆಗೈತಿ ಮಳಿ ಬಂದೈತ್ತಲ್ಲಸೊಪು ವಾತಾವರಣ ತಂಪಿತ್ತ ತನ್ಪಿದ್ದಾಗ ಹಂಗೆ ಒಂದ್ಜನ ಅ ನ ಬಾರ ಐತ್ ನೋಡಿ ಈ ಸತಿವಿ ಹೋಗ್ಬೇಕಕ್ಲ್ ನೀನ್
ಮಹಬ್ಬ ಆದ್ರೆ ನಮ್ಗ್ ಬಾಳ್ ದೂರ ಆಗತ್ರಿ ರಾಯಚೂರಿಂದ ನೂರಾ ಇಪ್ಪತ್ ಕಿಲೋಮೀಟರ್ ಜಾಸ್ತಿ ಆಗತ್ರಿ
ನೂರ್ ಇಪ್ಪತ್ತು ಕಿಲೋಮೀಟರ್ ಜಾಸ್ತಿ ಆದ್ ನೂರ್ ಇಪ್ಪತ್ ನನ್ಗಂದ್ರೆ ಒಂದ್ ಇಪ್ಪತ್ ಕಿಲೋಮೀಟರ್ ಆತ್ತತಪಾ ಹಂಗೆ ಅಂಜನಾದಿಗೆ ಹೋಗಿದ್ದ್ನೆ ಅದೇ ಸನಾಾಪುರ್ ಕೆಲ ಲೇ ಿದ್ದೆ ಹಂಪಿ ವಾಲಿ ಸಗ್ರು
ಹ್ಮ್ ನಿಮ್ದೇಲ್ರಿ ಅಲ್ಲಸ ನೀವು
ಹ ಹಾ
ಆಯಸ್ಕ ಹಾ ಅಲೋ ಹೇಳ್ರಿ
ಮೋರಂ ಜಾತ್
ಕಳ್ಸತ್ರಿ ನಮ್ಮರು ಮಾಡ್ತಾರೀ ಆದ್ರೆ ಅಷ್ಟೊಂ ಜ ಅವ್ ಮಾಡಲ್ರಿ ಆದ್ರೆ ಚೆನ್ನ್ ಮಾಡ್ತಾರೀ
ನೀವೆ ಎಲ್ಲ ಹೋಗಿದ್ರಿ ಅಂತಲ್ಲ ಎಲ್ಲ ನಾಟಕ
ಹೌದ್ರಿ ನಮ ದೋಸ್ತ್ ಬರತ್ ಅಂತ ಇದನ್ರಿ
ಹ್ಮ್
ಅವರ ಊರ್ಗೆ ಹೋಗಿದ್ರೀ ಜಾತ್ರೆ ಐತಿ ಫುಲ್ಲು ಗ್ರ್ಯಾಂಡ್ ಐತ್ರಿ ಜಾತ್ರೆ ತೇರು ಹ
ಹ್ಮ್
ಅವ್ರ ವಿಕಾಸ್ ಅಂತ ಇದ್ರಿ ಅವ್ರ ಊರಾಗ ಫುಲ್ ಒಂದ್ ಬ್ಯಾಟಿಂಗ ಮಾಡಿದ್ರೀ ಮಸ್ತ್ ಮ ತನ್
ಅಲ್ಲ ನೀವೇನು ಊಟ ಮಾಡಿ ನಾಟಕ್ ನಾಟಕ ಅಂತ ಹಕಿರಂತ ವೇಸಿಕೊಂಡು ಮಕ್ಕ ಮಟ ಅಂತ ನಾಟಕ ಉಳ್ಳಾಡ್ದಂಗ
ಹೌದ್ರಿ ಅದ್ ನೈಟ್ ಫುಲ್ ಊಟ ಮಾಡಿಬಿಟ್ಟಿ್ರರಿ ಆರಾಮ್ ಮಸ್ತ್ ನಿತ್ಯ ಬಂದ ಊಟದ ಬೆಳಗ್ಗೆ ಮೂರ್ ಗಂಟೆ ಐತ್ರಿ ಇದು ಎದ್ದೇಳ್ಬೇಕಂತ ಟ್ರೈ ಮಾಡಿದಿವವ್ರರಿೀ ಆದ್ರೆ ಆಗ್ಲಿಲ್ರರಿ
ಹ ಅಲ್ರಿ ಅದ ಹೆಂಗಗೆ ನಿಮ ಮ ನಾಟಕ ಅಂತಾನೇ ಹೋಗಿರಿ ಮತ್ ನಾಟಕಾರದಂಗ ಬೇರೆ ಉಂಡ್ ಬಂದ್ಬ ಬಿಟ್ರಿ ಅವ್ಡಗ್ ಅ ಅಂತಾನ
ಅದೇ ರೀ ಬಾಳ ಶೀಲಾಕೈತಿ ನೋಡ್ಗ
ಕಕಂಡಗ
ನಾ್ ಎದ್ದೇಳ್ಬೇಕಂತ ಅನ್ಕೊಂಡಿ್ರೀ ರಾತ್ರಿ ಉಂದು ಕರೆಕ್ಟ್ ಒಂಬತ್ತ್ತು ಗಂಟೆಗೆ ಅಲಾರಾಮ್ ಇಟ್ಟಿರಿರಿ ಬೆಳಗ್ಗೆ ಮೂರ್ ಗಂಟೆಗೆದಳ್ಬೇಕಂತ ಅಲಾರಾಮ್ ಇಟ್ಟೀವಿ ಆದ್ರೂ ಹೆಚ್ಚರ್ಕ ಆಗ್ ಹಂಗೆ ಬೆಳಗ್ಗೆ ಮಕ್ಳ ಹಾಕೊಂಡಿ ಅಲಾರಂ ಎದ್ದ ಮತ್ತ ಅಲಾರಾಮ್ ಬಂದ್ ಮಾರ ಮತ್ತೆ ಮಾಡ್ಕೊಂಡ್ ಬಿಟ್ಟಿವವ್ರರಿ ಅದು ಆ ರ ಬಕೊ್ಬಿಟ್ಟಿ ಆ ರ ಹೊರ್ಕೊ್ಬಿಟ್ಟಿದ್ದೀವಿ
ಬೆಳೆ ಇಲ್ಲಲ್ಲ ಈ ಸತಿ ನಿಮ್ದ
ಎಲ್ಲಾರ
ಯಾವ್ದ ಹತ್ತಿ ಮತ್ತೆ ಇದ ಹಾಕಿರಾರ ಹತ್ತಿ ಮೆಣ್ಸಿನ್ಕಾಯಿ
ಹಾ ರೀ ಹತ್ತ ಎಕ್ರಿ ಒಂದ ಒಂದ್ ಹತ್ತ ಎಕ್ರ ಮೆಣ್ಸಿನ್ಕಾಯಿ ಹಾಕಿರಿ
ಹಾ
ಅದು ಬ್ಯಾಡಗಿರೆ
ಬ್ಯಾಡಿಗೆ ಅದೇ ಖಾರ ಖಾರ ಮಾಡಮ್ಮ ಮೆಂಸಿಕಾಯ ಅಲ್ಲ
ಹಾ ಖಾರಾಮ ಮಾಡೋದ್ರಿ
ಅವ ಮನಷಗೆ ಬರ್ತರ್ ಕೆಂಪಿಗೆ ಬರ್ತ
ಹಾ ರೀ ಎಲ್ಲ ರೀ ಫಸ್ಟ್ ಹತ್ತರ್ ಕಾಲ ಇರ್ತವ್ರೀ ಅವ್ರ ಹಸುರು ಕಲ್ಲ ಇರ್ತಾವ್ರೀ ಆಮೇಲೆ ಒಣಗತಾವ್ರೀ ಆ ಹೊರದ ಮೇಲೆ ಅರತಿವಿ ಅರಿತಿವಿ
ಹ್ಮ್ ಮತ್ತೆ ಒಣಗಸ್ತೇನೆ ಇಲ್ಲ
ಹಾ ಅದ ಅದ್ಮೇಲೆ ಒಳಗಾಗಕ್ತಿವರಿ ಆಮೆ ಒಟ್ಟನೆೆಲ್ಲ ಕ್ಲೀನ್ ಮಾಡ್ತವರಿ ಮಚ್ಚೆ ಇದ್ಲ್ಲ ತೆಗೆದು ಒಣಸಿು ಲ್ಲೆಲ್ಲಾ ಪುಡಿ ಪುಡಿ ಆಗತ್ತತ್ರ ಒಣಗಸಿ ಆಮೇಲೆ ಚೀಲು ತುಂಬಿ ಮಾರಾಕ್ ಹೋಗ್ತರಿ
ಹ್ಮ್ ಎಷ್ಟ ಹೋಗತ್ರರಿನ್
ಅದ್ರಲ್ಲಿ ಎರ ಎರಡ್ ತರ ಬರ್ತವ್ರೀ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತೆ ಒಂದು ಗಂಟೂರು ಮೆಣಸನ್ಕಾಯಿ
ಹ್ಮ್
ಅದ್ರಲ್ಲಿ ಬ್ಯಾಡಗ ಮೆಣಸನ್ಕಾಯಿ ಬಾಳ ರೇಟ್ ರೀ ಕ್ವಿಂಟಲ್ ಗೆ ಒಂದು ಕ್ವಿಂಟಲ್ ಗೆ ನಲವತ್ತೈಐದು ಸಾವಿರ ಐವತ್ ಸಾವರ್ ತನ್ ಬರ್ತವ್ರೀ
ಹಾ ಗುಂಟೂರ್
ಕುಂಟೂರು ಒಂದು್ ಹದ್ನೆಂಟರಿಂದ ಇಪ್ಪತ್ ಸಾವಿರ ಬಳತವ್ರೀ ಹಓದ್ಸಲಾ ನಾವ್ ಬೆಳದವ್ರಿ ಎಷ್ಟು ಎರಡ್ ಕಿಟ್ ಬರೀ ಮೂರ್ ಎಕರೆವಲ್ಲ ಬರೀ ಒಂದುವವರೆ ಕಿಟ್ ಎಲ್ಲ ಆಗ್ಯವ್ರೀ ಅಷ್ಟೇ
ಇ ಅಬ ಲಾಸ್ವ
ಬಾಳ್ ಲಸ ರಿ ಅಂದ್ರೆ ಒಂದು ಕ್ವಿಂಟಲ್ ಗೆ ರೇಟ್ ಎಷ್ಟ ಷ್ಟ ಬ ಹದತ್ರಿ ಅವತ್ ಸಾವಿರ ಬಂದಿತ್ರಿ ಹೋದ್ ಕಾಲ ನಮ್ದಗೆ
ಅಬ್ಬಬ ಹೊರತ್ ಅಕಡೆ ಮೂವತ್ತೊಂಬ ಸಾವಿರ ಬಂದೈತೆ
ಹ ಏನ್ರೀ ಬಂದದ್ರಿ ಆದ್ರೆ ನಾವು ಇನ್ವೆಸ್ಟ್ಮೆಂಟ್ ಖರ್ಚೆ ಬಾಳ ಆಗಿದ್ರಿ ಒಂದುವರೆ ಲಕ್ಷ ಲಕ್ಷ ಖರ್ಚಾಗಿದೆ ಅಂದ್ರೆ
ಲಾಶ ಆಯತಲ್ಲ
ಹ್ರೀ ಲಾಸ್ ಆಯ್ತು ಅದಕ್ ಬಾಳ ತುಟ್ಟಿ ಎಣ್ಣೆ ಹೊಡ್ಬೇಕು ಸರ್ ಅದಕ್ ಎಣ್ಣೆ ಗಿಣ್ಣೆ ಬಾಳ ಹೊಡ್ಬೇಕ್ರೀ
ಹೌದು ಅನಾ
ಹ್ಮ
ಆಕ ನೋಡಿಬೇಕೇನು
ಹ್ಮ ಬಾಳ್ಬೇಕ ಅದೇ ಹತ್ತಿ ಆದ್ರೆ ಹತ್ತಿ ಚೆನ್ನಾಗುವಂತ ನೋಡ್ರಿ
ಹತಿ ಬಂತ
ಹತ್ತಿ ಹ ರೀ ಹತ್ತಿ ಏಳ್ ಸಾವಿರದ ಎಂಟ ಸಾವಿರ ತನ ರೇಟ್ ಐತ್ರಿ
ಹಾ
ಒಂದ ಎಂಬತ್ ಕ್ವಿಂಟಲ್ ಹತ್ತಿ ಆಗೈತ್ೀ
ಹ್ಮ್
ಎಂಬತ್ ಕೆಂಟಲ್ ೊಂದ್ ಏಳ ಸಾವಿರ ರಏಟ್ ಆಗಿ ಒಂದು ಒಂದು ಒಂದ್ ಕ್ವಿಂಟಲ್ಗೆ ಏಳ್ು ಸಾವಿರ ಏಳು ಸಾವಿರ ಬಂದಿತ್ ರೀ ರೇಟ್
ಲಪಸದು
ಅದು ಅದು ಲಾಭ ಇದು ನಷ್ಟ ಎರಡು ಕೋಡಿ ಎಲ್ಲ ಸಮ ಐತ್ ರೀ ಅದ್ರಾಗ ಏನ್ ಲಾಭ ಬರ್ಲಿಿಲ್ಲ
ನೀ್ ಓದಬೇಕಕ್ ಇನ್ ಅ್ರಿಕಲ್ಚರ್ ಮಾಡಕ್ ಕೋತತಿವಿ ಓದ್ ಅಂದ್ರೆ ಬರೀ ಗಿಡಾ ಇಡ್ತಿಗ ಗೇಮ್ ಆಡ್ತಿವಿ ಊರು ರಡ್ಡ ಆಡ್ತಿ
ಇ ಹನ್ಸತ ಏನ್ ಅದೇ ಮಾಡ್ಬೇಕ್ರೀ ಅದೇ ಮಾಡ್ಬೇಕು
ಹ್ಮ್ ಸೋದ ಸುದ್ದಾರುದ
ಆಗ್ಬೇಕ್ರೀ ಅದ ಹ ರೀ
ಪೊಲೀಸ್್ ಎಕ್ಸಾಮ್
ಪೊಲೀಸ್ ಎಕ್ಸಾಮ್ ಬರಿತಿದೀವ್ರೀ ಆದ್ರೆ ನಮ್ದ್ ಸ್ವಲ್ಪ ಐಟ್ ಬರಲ್ರರಿ
ಐಟ್ ಎಷ್ಟ ಐಟ್ ಅದೀರಿ ನೀವು
ನಾವು ಒನ್ ಸೆವೆಂಟಿ ಿ ಏ ಇದೀೀ ಅದ್ ಒನ್ ಸೆವೆಂಟಿ ನೈನ್ ಬೇಕತ್ರಿ
ಒನ್ ಸೆವೆಂಟಿ ಅ ಒ ಸೆವೆಂಟಿ ಸಾಕದ
ಒನ್ ಸೆವೆಂಟಿ ಅಏ್ರರಿ ಅಂದ್ರೆ ನಮ್ದು ಒನ್ ಸಿಕ್ಸ್ಟಿ ನೈನ್ ಐತ್ರಿ
ಹ ಸಿಸಿನ ಏನ್ರಿ ಹ್ಮ್ ಮತ್ತೆ ಊಟ ಆಯ್ತಲ್ಲ
ಆಯ್ತ್ರಿೀ ನಿಮ್ದು
ಊಟ ನಂದ ಆಯ್ತ್ ನೋಡಪ್ಪ ಇಲ್ಲಿ ಮಳಿ ಮಳಿ ಎಲ್ಲ ಇಲ್ಲಿ ಮಾಡ ಅತೇತೆ ಫುಲ್ಲು ಮಾಡದದು ಅಸಲ್ ಒಂದ್ನ ಮಳಿ ಬರಲ್ಲ ಇಲ್ಲಿ
ಹಾ ಹೌದ್ರಿ ಇಲ್ಲಂಗೆ ಫುಲ್ಲು ಮಾಡಾಕ್ತದ ಬಳೆ ಬರಲ್ಲ
ಗಾಳಿ ಅಂದ್ರೆ ದೌದ ಗಾಳಿ
ಹ್ಮ್
ದೋರ್ ಗಾಳಿ ಉರ್್ದ ನಾನ್ ನಿನ್ನೆ ಸಾಯಂಕಾಲ ಬಂದೇನಿ
ಹ್ಮ್ ಇನ್ನೆ ಪಿ ಟಿ ಕ್ಲಾಸ್ ಇತ್ತಲ್ರಿ ಬರ್ಬೇಕಲ್ರರಿ
ಹ್ಮ್ ಟೂರಿಸ್ಟ್ ಪ್ಲೇಸಾ ಹ್ಮ್ ಟೂರಿಸ್ಟ್ ಪ್ಲೇಸ್ ಹೋಗಿಿಲ್ಲ ಎಲ್ಲಾದ್ರೆ ಶಿವಮೊಗ್ಗ ಶಿವಮೊಗ್ಗ
ಇಲ್ಲಾರಿೀ ನಾವು ನಮ್ ರಾಯಚೂರು ಬಿಟ್ಟಿ ಎಲ್ಲಿ ಹೋಗಿಲ್ಲಾ ಇದುವರೆಗಾಗಿ
ಆ ಕಡೆ ಇದ ಆಐ್ತ್ ನೋಡು ಮುರುಡೇಶ್ವರ ಮತ್ತೆ ಕೋಟಿಲಿಂಗ
ಹೌದ್ರಿ ಆ ಕಡೆ ಎಲ್ಲ ಬಾಳ ಪ್ಲೇಸಸ್ ಅದಾವ
ಕಡೆ ಹೋಗ್ಬೇಕಕ್ ಚಕ್ಮ ಕೃಷ್ಣದ್ದ ಉಡುಪಿದಾಗ ಮತ್ತೆ ಕೃಷ್ಣಿಂದ ಅದೇ ಸಣ್ಣ ಏನಂತಾರೆ ಅದ್ನ್ನ ಕನಕನ ಕಿಂಡಿ ಹ್ಮ್ ಅಲ್ಲಿಗ್ ಹೋಗ್ಬೇಕು ಹೆಂಗ ಪ್ಪ ನೀನು ಈ ವಯಸ್ಸ ಇರೋ ವಯಸ್ಸಿನಾಗೆ ಹೋದು
ಏನ್ ಮಾಡ್ತ್ರಿ ಆದ್ರೆ ಮನೆಗ್ ಕಳ್ಸವಲ್ರಿ ನಾವ್ ಹೋಗ್ತನ ಅಂದ್ರಿ ಎನ್
ಅದ ತಿರುಪತಿಗೆ ಹೋಗಿಲ್ಲ ಅಂದ್ರೆ ಹೆಂಗ ಅನ್ಬೇಕು ಕೇಳ್ರ ತಿರುಪತಿ ಬಾಲಾಜಿ ಒಂದ ಫೇಮಸ್ ಗಾಡ್ ಅಂದ್ ರಿಚೆಸ್ಟ್ ಗಾಡ್ ಇನ್ ಸೌತ್ ಇಂಡಿಯಾ
ಹೌದ್ರಿ ರಿಚೇಶ್ವಳ ವಿಷ ಎಲ್ಲಕ್ ಹೋಗಿರ ಏನ್ರೀ ನಾವು
ಹಾ ಹೋಗಿದ್ನಪ್ಪಾ ವಿಶಾಲಮ್ಮ ನೀವ್ ಹೋಗಿಲ್ಲ
ಬಾಳ್ ಸಲ ಹೋಗಿವವ್ರಿ ಅದಕ್ ಮೂರ್ ನಾಕ್ ಸಲ ಹೋಗಿವ ಅಲ್ಲಿ
ಅದು ಶ್ರೀ ಹೋಗ್ಬಿಟ್ಟನಪ್ಪಾ ಮಂತ್ರಾಲಯಕರು ಹೋಗಿಲ್ಲ
ಏ ಮಂತ್ರಾಲಯಗ ಬಾಳ ಹ ಆಗ್ತಿವರಿ ಸ ನಮ್ಮೂರ್ಲಿ ಇದ್ದಾಗ ಬರೀ ನಲ್ವತ್ ಕಿಲೋಮೀಟರ್ ಅಷ್ಟೇ ಬಾಳ ದೂರ ಬಾಳಸಲ್ ಹೋಗೀವರಿ
ಹ್ಮ್ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಬೆಳಿಗ್ಗೆ ನಿನ್ನ ಹತ್ರ ಬಿಟ್ಟು ಬೇರೆ ಕಡೆ ಕೂಡ ಹೋಗಂಗ್ ಮಾಡಪ್ಪಾ ನನಗೆ ಅಂತ ಅಂದ
ಬೇಡಿಕೆಂಡವಿರೀ ಅದೇ ಕರಕವಲ ಏನ ಮಾಡ್ತೀರಿ ಇನ್ ಮಾಡ್ತರಿ ಇನ್ನ
ಹ್ಮ್ ಮತ್ತೇನ ಮುಂದ ಗಾಡಿ ಗಿಡ ತಗೊಂಡು ಆಲ್ ಇಂಡಿಯಾ ಟೂರಯನ ವಡಿತರ ಏನ ಲಡಾಕಾ ಲಡಾಕ್ ಹ ಹ
ಹೊಡಿಬೇಕ್ ಮಾಡವ್ರಿ ಅದೇ.
ಈ ಗಾಡಿ ಗಾಡಿ ಒಡೆಕಗ ಬರ್ತೇತಿ ಹೈಟ್ ಆಗೇದ ನಿಮಗ
ಯ ಗಾಡಿ ಒಡೆಕ ಬರ್ತದ್ರೀ ಆದ್ರೆ ಏನ್ ಮಾಡತ್ರಿ ಇನ್ನ ಕಲಿಬೇಕೇತ್ರಿ ಕಾರ್ ಒಡೆಕ್ ಬರಲ್ರರಿ.
ಗಾಡಿ ಒಡೆಕ್ ಬರ್ತದ್ರಿ
ಬರ್ತದ್ರಿ
ಕಾಲಲಿಟ್ಟು.
ಏನ್ ನಿಲಿಕ್ತಾವ್ರೀ ನೀ ಏನ್ರೀ ಕಾಲನೀಲಕ್ರ ಒಂದ್ ಕಾಲ ಅಚಿ ಒಡಿತವ್ರೀ ನಾವು
ಹೌದ ಅನು ಅದೇ ನಿಮ್ದ ಬೀಗುಡಿ ಅಲ್ಲಾ ಕಾಲೆಜ್ ಅಗ್ರಿ ಕಾಲೆಜು
ಹಾ ಹೌದುರಿ ಭೀಗುಡಿ
ಕಿಲಾಡಿ ಶಾಣ ಅಂತ ಅದನ ಗೊತ್ತ ಅನಾರಿ
ಏ ಗೊತ್ತ್ರರಿ ಅವನು ಬಾಳ ಸೊಪು
ಕರೆಂದ್ರ ಫುಲ್ ಅಂದ್ರ ರೌಡಿ ಇದ್ದಂಗ ರಿ ರೌಡಿ ಶೀಟಾರ ಅಂತಾರ
ಏನ್ಲ್ರರಿ ಮತ್ ಇನ್ನೊಬ್ಬ್ರೀ ಯಶವಂತ್ ಕುಮಾರ್ ಬಿಪಲ್ಯಾ ಅಂತ ಗೊತ್ರಿ
ಹ್ಮ್ ಅವ್ರ ಗೊತ್ತು ಮೂರ್ತಿ ಚಿಕ್ಕದ ಆದ್ರೆ ಕೀರ್ತಿ ದೊಡ್ಡದ ಅಂತಾರಲ್ಲ.
ಹ ಅವನೇ ನೋಡ್ರಿ.
ಹ್ಮ್ ನಿಮ್ದು ಮೂರ್ತಿ ಚಿಕ್ಕದಾದರು ಕೀರ್ತಿ ದೊಡ್ಡದು ನಿಮ್ದು
ನಂದ ಏನ್ ದೊಡ್ರಿ ಎಲ್ಲಾ ನಿಮ್ ವಾಸ್ಟ ಇಲ್ಲ ಆಲಾರಿ
ಈ ಸತೆ ಮಣಿಹಣ್ಣೂ ನೋಡ ಪ ನಾ ನ್ಂಕಾರ ಬರೇ ಕಾಲೆಜಿನಗ ಇದೀನಿ ಹೆಸರಿಲ್ಲ ಏನ ಸಿದ ಹೇಳ
ನಾನ್ಕು
ವಾಯ್ಸ್ ಬ್ರೇಕ ಆಗ್ತದೆ ನೋಡ್ರಿ ನೆಟ್ವರ್ಕ್ ಇಲ್ಲ
ಹಂಗೆ ಮಾತಾಡು ಸುಮ್ನೆ ವಾಯ್ಸ್ ಬ್ರೆಕದಾರು ಮಾತಾಡ್
ನಮ್ಗೆ ಏನು ತೋಚವಲ್ರಿ ನೀವೆ ಹೇಳ್ರಿ ಏನಾದ್ರು
ಹ್ಮ
ಏನ್ ಮಾಡ್ತಾ ಇದೀರಿ ಏನೋ ನೋಡ್ತಾ ಇದ್ದೀರಲ್ಲ ಯಾಕೆ
ಹಾ
ಏನ್ ನೋಡ್ತಾ ಇದ್ದೀರಿ.
ಏನ್ ನೋಡದರು ತಡಿರಿ ಹಲೋ.
ಮಾತಾಡ್ರಿ.
ಮಾತಾಡ್ತಾ ಕುಂತೀನಿ ನನಗ ನೀ ಯಾರ್ಯಾರು ಏನೇನ್ ಅಂದಾರ ಎಲ್ಲ ನೆನಪ ಐತೇ ನನಗ
ಹ ಹ್ಮ
ಸರಿ ಸರಿತ ಇಡ್ಲಾ ಉಮೇಶ್ -ಉಮೇಶ್ ಗಿಮೇಶ್ ನನಗೊ ಗೊತ್ತಿಲ್ಲಪ್ಪ ಹೇಳಕೊತಿನೀ ನಾನು ಆ ಉಮೇಶ್- ಉಮೇಶ್. ಉಮೇಶ್
ಮುಗಿತಾ